ಹಲೋ
ನ ಕೇಳಸ್ತಿದಯಾ
ಕೆಲ್ಸ್ತಾ ಇದ ಹೇಳಿ
ಹ್ಮ ನಮಸ್ಕಾರ ರೀ
ನಮಸ್ಕಾರ
ಎಷ್ಟ ದಿನ ಆಯ್ತೋ ಮಾತಾಡಿ
ಹೌದು ಏನ್ ವಿಷಯ
ೇ ಖಾಲಿಯ ಇದ್ದೆ
ಹಾ
ಹೌದು ಹಸಿರ ವಿಷಯ ಮಾತಾಡೋಣ ಅಂತ ಕರೆ ಮಾಡ್ದ
ಹೌದಾ ಹೇಳಿ ನನ್ ಕೂಡ ಅದ ಅಂದ್ರೆ ಇಷ್ಟ ಆಸಿಯ
ನೀರಪ ಬಗ್ಗೆ ಸ್ವಲ್ಪ ಏಲನ ನಕ್ಕೊಂಡು ಅವನ ಬಗ್ಗೆ ಎಂತ ಕರೆ ಮಾಡಿದೆ
ಹೌದಾ ಹೇಳಿ ಏನು ವಿಷಯ ನೋಡೋಣ
ಹ್ಮ ನು ನನ್ ಸ್ನೇಹಿತ ತುಂಬಾ ಸೋಮಾರಿ ಯಾರಲ್ಲ ಅಪ್ಪ ನಂಗೆ ಅವನ ತರ ಸೋಮೇರಿ ನಾನ್ ನನ್ ಜೀವನದಲ್ಲಿ ಯಾರನ್ನ ನೋಡೇ ಇಲ್ಲ ಅವನ ಜೊತೆ ಇದಬಿಟ್ರೆ ನಾನು ಎಲ್ಲಿ ಸೋಂಬೇರಿ ಆಗ್ಬಿಡ್ತೀನಿ ಅನ್ಕೊಂಡಿದ್ದೀನಿ ನಿಜ
ಹೌದಾ
ಹ್ಮ ಬೆಳಿಗ್ಗೆ ಅವನ್ ಹೆಂಗಂದ್ರೆ ಅವನ ಜೀವನನೇ ಹೆಂಗಂದ್ರೆ ಅವನ್ ಬೆಳಿಗ್ಗೆ ಎಬ್ಬಿ ಎಬ್ಬಿಸಲ್ ಯಾರಾದ್ರರು ಹೋದ್ರೆ ಮೂರು ಸಲ ಕರಬೇಕು ಮೂರ್ ಸಲ ಕರದ್ರೇನು ಅವನ್ಗೆ ಹೆಚ್ಚನೆೇ ಆಗಲ್ಲ ನಾವ್ ಕಾಯ್ಬೇಕು ಅವನೇನು ಒಂದ್ಸತಿನೂ ಎದ್ದಲ್ಲ ಕೇಳ್ಸ್ಕೊಂಡ್ರೇನು ಎದ್ದಲ್ಲ ಬೇಕಂತಾನೆ
ಅದೇ ಏನ್ ಮಾಡ್ತಾನೆ
ಅೆ ಅವ ಕೆಲವೊಮ್ಮ ಅದೇ ಹೇಳದ್ರ ಅಲ್ವರಿ ಅವ್ ಫುಲ್ ಸೋಂಬೇರಿ ನಮಗೆನ್ ಮೇಲನೆ ಅವನ್ಿಗೆ ಫುಲ್ ಸೋಂಬೇರಿ ಏನಾದ್ರು ಮಾಡ್ರನು ಇವತ್ತ ಆಾಗಲ್ಲ ನಾಳೆ ಮಾಡ್ತೀನ ಅಂತ ಹೇಳ್ತಾನೆ ಅಯ್ಯೋ್ೋ ಅವ್ನ ನೋಡಿದ್ರೆ ಒಂದ್ ಸತ್ ಅವನ ತರ ಇರ್ಬೇಕು ಅನ್ಸ್ಬಿಡತ್ತೆ ನನ್ಗೇನು
ಹೌದಾ ಜಾಸ್ತಿ ಸೋಂಬೇರಿ ನಾ ಹಂಗದ್ ದ್ರೆ
ಅಯ್ಯೋ ಜಾಸ್ತಿ ನೀವ್ ಒಂದ್ಸತಿ ನೋಡ್ದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವನೆಂತ ಸೋಂಬೇರಿ ಅಂತ
ಒಂದ್ಸಾರಿ ಮಾತಾಡ್ಸ್ತೀರಾ ಅವ್ರ ಜೊತೆ
ಅಲ್ಲಿ ಮಾತಾಡಕ್ಕು ಸೋಂಬೇರಿರಿ ಹೊಸೊಬ್ಬ್ರನ್ನ ಮಾತಾಡ್ಸ್ಬೇಕಂದ್ರೂ ನನ್ಗೆ ಇವತ್ತು ಕೆಲ್ಸ ಇದೆ ಆಗಲ್ಲ ನಾಳೆ ಮಾತಾಡ್ಸ್ತೀನಿ ಅಂತ ಸೋಂಬೇರಿ ಅತ್ತ ಅವನು
ಹೌದಾ ನಿಮ್ ತಮ್ಮ ಜಾಸ್ತಿ ಸೋಂಬೇರಿ ಆ ಆಗಿದ್ದಾನೆ
ಅವನು ಹೆಂಗಂದ್ರೆ ಒಮ್ಮೆ ಅವನಿಗೆ ಅಂಗಡಿಗೆ ಹೋಗ್ಬೇಕಂದ್ರೆ ಹಾಲು ತಗೊಂಡ ಬಾ ಅಂತ ಹೇಳಿದ್ದಾರೆ ಅವರಮ್ಮ
ಹಾ
ಅವನು ಅರ್ಧ ದಾರಿಯಲ್ಲಿ ಹೋಗ್ ಬಿಟ್ಟು ಇಂದ್ ತಿರುಗಿ ಮತ್ತೆ ಮತ್ತೆ ಬಂದ ಮ ಅವ್ರಮ್ಮ ಯಾಕೆ ಅಂತ ಕೇಳಿದ್ರೆ ಅಯ್ಯೋ ತುಂಬ ಬಿಸ್ ಲು ನಾಳೆ ಹೋಗಿ ತರ್ತೀನಿ ಅಂತ ಹೇಳಿದಾನೆ ಬಟ್ ಆದ್ರೆ ಅವ್ರ ಮನೆಯಲ್ಲಿ ನೆನ್ ಟ್ರ್ ಇದಾರೆ ಅವ್ರ ಏನ್ ಹೇಳಕ್ಕ ಆಗತ್ತೆ ಅಂತ ಸೋಂಬೇರಿ ಮಗ ಇದ್ದಾನೆ ಅಂತ ಫುಲ್ಲು ತುಂಬಾ ತುಂಬಾ ಸೋಂಬೇರಿ ನನ್ ಸ್ನೇಹಿ ತಾವು ನೋಡಿದ್ರೆ ಫುಲ್ನ್ ನಕ್ಕುನೇ ಬರುತ್ತೆ ನಿಧಿ
ಹೌದಾ
ಹ ಹ ನಾನ್ ಅವನು ನಮ್ ಜೊತೆಯಲ್ಲಿ ಓದಕ್ ಕೂತ್ಕೊಂಡ್ರೆ ಪರೀಕ್ಷೆಗಂತ ಎಲ್ಲರೂ ಮುಗಸರ್ತೀವಿ ಒಂದು ಭಾಗ ಆದ್ರು ಅವನು ಇನ್ನ ಒಂದು ಇದೇ ಒಂದು ಲೈನ್ಲ್ಲೇ ಇರ್ತಾನೆ ಅದು ಎಷ್ಟೊತ್ತು ಒಂದ್ ತಾಸ ಅಂತಾನೂ ಆಗಲ್ಲ ಒಂದು ಮತ್ತೆ ಒಂದ್ ಮೂರ್ ನಿಮಿಷ ಅಲ್ಲೇ ನಿದ್ದೆ ಮಾಡ್ಬಿಡ್ತಾನೆ
ಒಬ್ಬೊಬ್ರ ಕ ಒಂದೊಂದ್ ಇದು
ಹ್ಮ ಹೌದು ಆದ್ರೆ ಒಂದ್ ಒಂದ್ರಲ್ಲಿ ಮಾತ್ರ ಸೋಂಬೇರಿತನ ಇಲ್ಲ ರೀ ಅದು ಊಟ ವಿಷಯದಲ್ಲಿ ಮಾತ್ರ ನಾವೆಲ್ಲರೂ ಊಟ ವಿಷಯದಲ್ಲಿ ಸ್ವಲ್ಪ ಸೋಂಬೇರಿ ಬಿಟ್ರೆ ಅವನು ಅದ್ರಲ್ಲಿ ಮಾತ್ರ ಒಂದು ಇದು ಊಟಾಗ ಮಾತ್ರ ಎಲ್ಲರ್ಗ ಮುಂಚೆ ಮುಂಚೆ ಹೋಗಿ ಕೂತ್ಕೊಂಡ್ ಬಿಡ್ಬೇಕು ನಮ್ ಮುಂಚೆನೇ ಹೋಗಿ ಕೂತ್ಕೊಂಡ್ಬ ಬಿಡ್ತಾನ ರೀ
ಹೌದ ಊಟಕ್ಕೆ ಜಾಸ್ತಿ ಚುರ್ಕಗಿ ತಾನ
ಅಷ್ಟೆ ಊಟ ಅಂದ್ರೆ ಇಷ್ಟ ಇನ್ ಬೇರೆ ಕೆಲ್ಸ ಎಲ್ಲ ಇಷ್ಟ ಇಲ್ಲ ಅಲ್ವಾ
ಹ್ಮ
ಹಾ ಅಂದ್ರೆ ಅವನ್ಗೆ ಊಟ ಅಂದ್ರೆ ಇಷ್ಟ ಬೇರೆ ಕೆಲ್ಸ ಏನ್ ಮಾಡ್ಬೇಕಂದ್ರುನು ಇಷ್ಟ ಇಲ್ಲ ಫುಲ್ಲು ಸೋಂಬೇರಿ ಅವನ್ ನೋಡಿ ನೋಡಿ ನಾವೆಲ್ಲರೂ ನಗ್ತೀವಿ ಅವನು ನಮ್ನ ಜಾಸ್ತಿ ನಗ್ಸ್ತಾನೆ
ಹೌದಾ ನಿಮ್ಗೆಲ್ಲಾ ಜಾಸ್ತಿ ನಗ್ಯೋದು ಜಾಸ್ತಿ ಇರತ್ತೆ
ಹ್ಮ ಅವನ್ ಜೊತೆ ಇದ್ರೆ ನಮ್ ದಿನಾನೇ ಒಂತರ ಸಂತೋಷ ಫುಲ್ ಖುಷಿ ಆಗ್ಬಿಡ್ತೀವಿ ಅವನ್ ಜೊತೆ ಇದ್ರೆ ಹ್ಗೆಲ್ಲರೂ ಒಂದೇ ತರ ಇದ್ರೆ ನಮ್ಗ ಒಂತರ ಇದಾಗಬಿಡತ್ತೆ ಅದಕ್ಕೆ ಅಂತವ್ರ ಪಕ್ಕದಲ್ಲಿ ಇದ್ರೆ ನಮ ಹಂಗು ಒಂತರ ಸಂತೋಷ ಸುಖ ಹಂಗೆ ಟೈಮ್ ಪಾಸ್ ಆಗತ್ತೆ
ಹೌದಾ ಹಾಗಾದ್ರೆ ಇವಾಗ ಹಾಲಿಡೇಸ್ ಇದೆಯಲ್ಲ ನಾನು ಬರ್ತೀನಿ ಇರ್ರಿ ನಿಮುರ್ಗೆ
ನಂಗೆ ಜಾಯಿನ್ ಆಗಿ ನೋಡಿ ಅವ್ನು ಹೆಂಗಿದ್ದೇನೆ ಸುಮ್ಮ್ನೆ ಅಂತ
ಹಾ ನೋಡಕಂತೆ ಬರ್ತೀನಿ ಇರ್ರಿ
ಮನೆ ಕೆಲ್ಸ ಮಾಡು ಅಂದ್ರುನು ಮಾಡಲ್ಲ ಅವನು ಕೆಲಸ ತಪ್ಪಿ ತಪ್ಪಿಸ್ಕೊಂಡು ಅಹ ಏನು ಹ ಓದ್ಬೇಕು ಅಂತ ಹೇಳ್ಬಿಡ್ತಾನೆ ಬಟ್ ನಾವೆಲ್ಲಾ ಹಂಗ ನಮ್ಮ್ ಮನಲಿ ಎಲ್ದ್ರೆ ಅಷ್ಟೆ ಮಾಡ್ಲೇಬೇಕಕ್ ನಾವ್ ಎರಡು ಕೆಲ್ಸ ಮಾಡ ರ್ತೀರಿ ಅವ್ನು ಒಂದೆ ಒಂದ್ ಕೆಲಸ ಮಾಡ್ತಾನೆ
ಇನ್ನೇನ್ ಮಾಡೋದು ಮಾಡ್ಬೇಕು
ಹ ಕ್ಲಾಸ್ ಅಲ್ಲೂ ಅಷ್ಟೇ ಶಿಕ್ಷಕ ಸ್ಲ್ ಪಾಠ ಎಲ್ ಕೊಡ್ತಿದ್ರಿ ಹಂಗೇ ನಿದ್ದೆ ಮಾಡ್ತಿರ್ತದೆ ಒಂದು ಫುಲ್ಲ ನಗು ನ ಶಿಕ್ಷಕಿ ಅವರು ಫುಲ್ಲು ಕೋಪ ಪಟ್ಕೊಂಡ್ರ ಅವಂದ ಮೇಲೆ ಮತ್ತೆ ಬ ಪ್ರಶ್ನೆಗಳು ಕೇಳಿದ್ರು ಪಾಠದ ಮೇಲೆ ಅವನೊಂದು ಉತ್ತರಿಸಿಲ್ಲ ನಮ್ನ ಕೇಳ್ದ ನಮ್ಗೂ ಗೊತ್ತಿಲ್ಲ ನಾವ್ ಅರ್ಧ ನಿದ್ದೆ ಅವನ್ ಮುನ್ಫುಲ್ ನಿದ್ದೆಯಲ್ಲಿದ್ದ ಅವಂಗು ನಮ್ಗೂ ಫುಲ್ ಸರಿಯಾಗಿವೆ
ಹೌದಾ ಹಂಗಾದ್ರೆ ಜಾಸ್ತಿ ನಗ್ತಿರೇನೋ ನೀವು
ಹ ಇದು ಕ್ಲಾಸ್ ಫುಲ್ ನಗ್ತೀವಿ ಕಾಮಿಡಿ ನನ್ನ ಕ್ಲಾಸೆ
ಹಾ ಅಂತವ ಕೂಡೆ ಇದ್ರೇನೆ ಅವಾಗವಾಗೂ ಇದು ಮೈಂಡ್ ರಿಲೀಫ್ ಆಗತ್ತೆ
ಯಾವಾಗ ಕ್ಲಾಸ್ ಹೋಗ್ಬೇಕಂದ್ರೂನು ಒಂದು ಉತ್ಸಾಹ ಇರತ್ತೆ
ಹಾ
ಇಲ್ಲ ಅಂದ್ರೆ ದಿನ ಪಾಠ ಕೇಳ್ಬೇಕು ಅದೇ ಒಂದಿದು ಬೋರ್ ಆಗ್ಬಿಡ ಹ
ನ ಹಾ ಹೌದ ಆ ನಮ್ಮ್ ಸ್ಕೂಲ್ಲ್ಲಿ ಒಬ್ನಿದ್ದಾನೆ
ಹ್ಮ ಎಲ್ಲಾ ಕಡೆನೂ ಒಂದಂದ್ರೆ ಒಬ್ಬೊಬ್ರು ಇರ್ತಾರೆ ಕಾಮಿಡಿ ನಮ್ ನಕ್ಸವರು ಒಳ್ಳೆ ಮಾಡೋವರು
ಹಾ ಒ ಒಬ್ರು ಕೆಟ್ಟ ವರ
ಹ ನಮ್ ಜೊತೆ ಅ ಎಲ್ಲಿಂದ ಬಸ್ ಸ್ಟಾಪ್ ಕಾಲೇಜಿನಿಂದ ಬಸ್ ಸ್ಟಾಪ್ ಹೋಗ್ಬೇಕಂದ್ರನು ಸೋಂಬೇರಿ ೆ ನಡಿಯಕೆ ಬೇ ಗಾಡಿನೇ ಬೇಕು ಅಂತಾನೆ ಗಾಡಿಯಲ್ಲೇ ಹೋಗ್ಬೇಕು ನಾವು ನಡ್ಕೊಂಡ್ ಹೋಗಣ ಅಂದ್ರೆ ಗಾಡಿಯಲ್ಲೇ ಹೋಗೋಣ ಅ ತಾನೆ ನಡಿಯಕ್ಕೂ ಸೋಂಬೇರಿ ಪಡ್ತಾನೆ
ಅಷ್ಟಂದು ಸೋಂಬೇರಿನಾ
ಅಯ್ಯೋ ಫುಲ್ ಮತ್ತೆ ಇವತ್ತು ಇವತ್ನಿಂದ ನಾಳಿಂದ ಮಾಡ್ ತೀನಿ ಅಂತ ಹೇಳ್ತಾನೆ ಕೆಲ್ಸ ಬಟ್ ಅದ್ರ ಒಂದು ಕೆಲ್ಸನ ಮುಗಿಯಲ್ಲ ಮತ್ತೆ ಇನ್ನೊಂದ್ ದಿವಸನುೂ ಹೇಳ್ತಾನೆ ನಾಳೆ ಮಾಡ್ತೀನಿ ಅಂತ ಮತ್ತೇನು ಮಾಡಲ್ಲ
ಹೌದಾ
ನ ಮಾಡಡ ಮಾಡಿ ಮಂದಿ ಎಬ ಅದು ಟೈಮೆ ಬಂದ್ಬಿಡತ್ತೆ ಅವಾಗ ಫುಲ್ ನಮ ನಮ್ ಹೆಲ್ತ್ ಎಲ್ಲ ಕೇಳ್ತಾನೆ ನಾವು ಸಹಾಯ ಮಾಡ್ತೀವಿ ಬಟ್ ಆದ್ರೆ ಒಳ್ಳೆ ಹೌನು ನಮು ನಕ್ಸ್ಕೊಂತ ಇರ್ತಾನೆ
ಇನ್ನೇನು ವಿಷಯ
ಅವನ ಜೊತೆ ಇದ್ರೆ ಯಾವಾಗ್ಲೂ ನಗುವೇ ಬರತ್ತೆ ಅಂದ್ರೆ ಹ ಸತ್ಯ ಅಂದ್ರದೇ ಸ್ವಲ್ಪ ಇರರ್ಬೇಕು ಯಾವಾಗೂ ನಗು ನಕ್ಸ್ತಾನೆ ಇರ್ತಾನೆ ಒಂದ್ ನಿಮಿಷನೂ ಸುಮ್ಮ್ನೆ ಇರೋದೇ ಇಲ್ಲ ನಾವ್ ಯಾರಾದ್ರೂ ಹ ದುಃ ಪಕ್ಕದಲ್ಲಿ ಏನಾದ್ರಲ್ಲಿ ಒಂದು ಇದ್ರೆ ಅವನ್ ಬಂದು ನಗ್ಸ್ತಾನೆ ಏನೇನು ಮಾಡ್ತಾನೆ ಪಾಪ ಒಳ್ಳೆವ್ನು ಅಂತ ಅವರು ಇರರ್ಬೇಕು ನಿಮಗೂ ಇದ್ದಾರಪ್ಪ ಅಂತ ಸ್ನೇಹಿತರು
ಹಾ
ಹಂಗಿದ್ರೆ ನೀವು ಚೆನ್ನಾಗಿರುತ್ತೆ ಅಲ್ವಾ
ಹೌದು ಹಂಗಿದ್ರೆ ಚೆನ್ನಾಗಿರುತ್ತಲ್ಲ
ಇನ್ನ ಅವನ್ ಬಗ್ಗೆೇನೇ ಮಾತಾಡಿದೀವಿ ನೋಡಿ ನಾನ್ ನೀವು ನ್ ತಿಂದ್ರೆ ಅಂತನೂ ಕೇಳಿಲ್ಲ ಬೆಳಗ್ಗೆ
ಯಾರ್ ತುಂಬಾ ಇಷ್ಟ ಇರಾತಾರೋ ಅವರು ಬಗ್ಗೆ ಜಾಸ್ತಿ ಮಾತಾಡ್ತಿೀವಿ
ಏನ್ ತಿಂದ್ರಿ ಊಟ ಹಾ
ನಾವ ಟೊಮೋಟೊ ಬಾತ್
ಹ್ಮ್ ಚೆನ್ನಾಗಿತ್ತ ಟಮೋಟೋ ಬಾತು
ಚೆನ್ನಾಗಿರುತ್ತೆ ನಂಗೆ ಫೇವ್ರೇಟ್ ಅದಕ್ಕೆ ಇವತ್ತು ಮತ್ ಮಾಡ್ವಿ ನೀವು
ನಾನು ಪುಳಿಯೋಗರೆ
ಹೌದಾ ನಿನ್ಗ್ ಏನಂದ್ರ ಇಷ್ಟ
ಬಿರಿಯಾನಿ ಅಂದ್ರೆ ಇಷ್ಟ
ಹೌದಾ ನನಗೆ ಕಬಾಬ್ ಅಂದ್ರೆ ಇಷ್ಟ ಬಿರಿಯಾನಿಗಿಂತ.
ಹ್ಮ್.
ಆ ಚೆನ್ನಾಗಿರತ್ತೆ ಅಲ್ಲಾ.
ಅದೇ ನನ್ನ ನನ್ನ ಸೋಂಬೇರಿ ಸೆಂಡಿಗೆ. ಬಿರಿಯಾನಿ ಇಷ್ಟ ಅವ್ರ ಮನೇಲಿ ಮಾಡೋ ಬಿರಿಯಾನಿ ಎಷ್ಟ್ ಚೆನ್ನಾಗಿರುತ್ತರೀ ಅವ್ರಮ್ಮೆ ಎಷ್ಟ ಚೆನ್ನಾಗ್ ಮಾಡತಾರೋ ನಮ್ಗೆ ಎಲ್ಲರಿಗೂ ತರ್ತಾನೆ ಅವ್ರ ಮನೇಲಿ ಮಾಡಿದ ದಿವಸ ಎಲ್ಲರಿಗೂ ತರ್ತಾನೆ
ಹೌದಾ
ಮನೇಲಿ ಬರೋ ಟೇಸ್ಟ್ ನಮ್ಮ್ ಮನೇಲ್ಲೂ ಬರಲ್ಲ ಅಷ್ಟ ಚೆನ್ನಾಗಿರತ್ತೆ ಅವರ ಬಿರಿಯಾನಿ
ಹ್ಮ್ ಹೇ
ಏನು ಇಲ್ಲ ರಿ. ನಿಮ್ಗ್ ಇಷ್ಟಾನ ಬಿರಿಯಾನಿ. ಹ್ಮ್ ಚೆನ್ನಾಗಿರುತ್ ಪಪ ಅವನು ಚೆನ್ನಾಗ್ ತರ್ತಾನೆ ಪ್ರತಿ ವಾರನು ನಮ್ಗ್ ತಂದ್ ಕೊಡ್ತಾನೆ ನಾವ್ ಕೇಳಿದ್ರೆ ಏನಾದ್ರು ಬೇಕಂಗ ನಾ ಸೋಮಾರಿ ಫ್ರೆಂಡ್ ತರ್ತಾನೆ.
ಹೌದಾ
ಎಲ್ಲಾರುನ ಅವನಿಂದನೆ ನಕ್ಕು ಅಂತ. ಸ್ವಲ್ಪ ನಾ. ನಮಗೂ ನಿಮ್ಗು ಬರ್ಲಿ ಅಂತ ಎರಡು ಕಲ್ಮಡ್ಡಿದೇರಿ
ಹದಾ. ಇನ್ನೇನು. ನಿಮ್ ಸ್ನೇಹಿತ ಏನ್ ಮಾಡ್ತಾ ಇದ್ದನೆ.
ಹು ಸ್ನೇಹಿತಾನೆ ಚೆನ್ನಾಗ್ ಮಾತಾಡ್ಸ್ತಾನೆ.
ಹೌದಾ ಇನ್ನೇನು ವಿಷ್ಯ.
ಸುಮ್ನೆಯಿದೀನಿ
ಹ ನಾನು ಸುಮ್ಮ್ನೆ ಕುತ್ಕೊಂಡಿದ್ದೀನಿ. ನೀವ.
ನಾನು ಇದೀನಿ ಅದೆ ನೀನ ಕಾಲ್ ಮಾಡ್ದೆ ಇವಾಗ ಅವನ್ ಬಂದಿದ್ರು ನಮ್ ಮನೆಗೆ. ಮಾತಾಡ್ಕೊಂತಾ ನಕ್ ಕ ಇದ್ದೀವಿ ಅದಕ್ಕೆ ನಿಮ್ಗೂ ಕಾಲ್ ಮಾಡಿ ಕೇಳನ ಅಂತ.
ಹೌದಾ ಹ
ಏನ್ರೀ.
ಇನ್ನೇನಿಲ್ಲ
ಹಲೋ
ಹಲೊ ಹೆಂಗಿತ್ತು ನನ್ ಸ್ನೇಹಿತ ಬಗ್ಗೆ.
ಚೆನ್ನಾಗೇ ಇದೆ ನಾನು ಬರ್ತೀನಿ ಎಲ್ಲ ನೋಡ್ತೀನಿ ಇರ್ರಿ
ನೋಡಿ ಎಂ ಕರಿತೀನಿ
ಹ್ಮ
ಮತ್ ಸಿಗೋಣ ಧನ್ಯವಾದಗಳು.
ಧನ್ಯವಾದ. ಸರಿ ಬಾಯ್